ಅ ಅಕ್ಕಿ ನೀನ ತಿಳಸ ಹೇಳ್ಬಕ್ ನಾನು ಹಿಂಗಗೆ ಮಾಡ್ತಿದ್ದಿ ಅವಾಗ ನಂದು ಇದ್ದಾಗ ನಿನ್ ಸಿಚುವೇೇಶನ್ದಾಗ ನಮ್ಮ್ ಅಣ್ಣ ಇರ್ತಿದ್ದ ನಾನೀಗಷ್ಟು ಪ್ಲೇಸ್ ಜಗದಾಗ ಇರ್ತಿದ್ದೆ
ಬರೀ ಹಟಾ ಮಾಡ್ಕೊಂಡ ಕುಡದ ಕುಡದ ನೀವು ನೀ ನೀವ ಒಂದಸಲ್ ದೂರತ್ ಹೋಗಿ ಸರಿಯ ಕಡೆ
ದೂರ ಹಾ ನಮ್ಮ ಅಣ್ಣ ಹೆಂಗ ಹೇಳ್ತಿದ್ದ ಅಂದ್ರ ನನ್ಗ ಏನು ಓದಕ ಇಂಟ್ರೆಸ್ಟ್ ಇಲ್ಲ ಎಲ್ಲದಕ್ಕೂ ಅದನ್ ಓದ್ಬೇಕಕ್ ಇದನ್ನ ಓದ್ಬೇಕಕ್ ಮೆಡಿಕಲ್ ಒಬ್ಬ ಡಾಕ್ಟರ್ ಆಗುಲ ಕ್ಷಣಗಳರ ಏನ ಅದಾವ್ ನಿನಗ ಬೆಳಿಗ್ಗೆ ಎಂಟ ಕೇಳ್ತಿ ಅದನ್ ಮಾಡ್ತಿ ಮನಿ ಕೆಲ್ಸ ಬಿಟ್ಟ ಒಬ್ಬಕಿ ಗ್ರಹಣಿ ಹೆಂಗಿರ್ತಾಳಲ್ಲಾ ಹಂಗಿರ್ತನಿನ ಅಲ್ಲ
ತಂಗಿ ಅದ್ನೆೇ ಹೇಳಳ್ತಿ ನೋಡ್ಸ ಅಂತ
ಹಂಗ ಇಡ್ತಿ ಬಟ್ಟಿ ತೊಳತಿ ಆಮೇಲೆ ಬಂಡೆ ತಿಕ್ತಿ ಬಿಟ್ರ ಕಸ ಹೊಡಿ ಪರ್ಶಿ ವರ್ಸು ಎಂತದ ಮಾಡು ಅಡ್ಗಿ ಮಾಡು ಸಂಚನ ಅದ್ ತೊಳಿ ಇದ ತೊಳಿ ನನ್ನ ಅರ್ ಬಿಿ ತೊಳೆ ಹಾಕು ಬಟ್ ಕಟ್ಟಿ ಮಡಚಿಡು ಇಂತದೇ ಮಾಡ್ಕೊಂತ ಇರ್ತಿ ಒಂದ್ ದಿನ ಬುಕ್ ಹಿಡಿಯಲ್ಲ ಮತ್ ನೀನ್ ಡಾಕ್ಟರ್ ಹೆಂಗತಿ ಹಾಕಿನಿ ಅವ್ರಗ್ ಎಷ್ಟ್ ಟೈಮ್ ಇರ್ಬೇಕು ರಾತ್ರಿ ಆಗ್ಲಿ ಕಾಲ್ ಮಾಡಿರು ಎದ ಹೋಗು ಅಂತ ಮನಸ್ಥಿತಿ ಇರ್ಬೇಕು ಅಂತದ ಕುೂತ್ಕೊಂಡ್ ನಿನಗ್ ನಾನಾ ಬಾಜು ಕೈ ಮುಟ್ಟಿಿಸಿೀರುನು ಕಬುರ್ ಇರಲ್ಲ ಹಂಗ್ ನಿದ್ದಿ ಹೊಡತಿರ್ತಿ ಪೇಶೆಂಟ್ ನಾಳೆ ಕಾಲ್ ಮಾಡಿದಾಗ ಹೆಂಗ್ ಮಾಡ್ತೀನಿ ಅತ್ ಕೇಳ್ತಿದ್ದ ನಮ್ಮ ಅಣ್ಣ ಆದ್ರ ನಾನ್ ಮಾಡ್ತಿದ್ದಿದ್ದು ಹಂಗಗೆ ಇರ್ತಿತ್ತವ ಏನು ಆ
ಇದಾಂಗ
ಹಾ ಟೈಮ್ ಹೋದಂಗಗೆ ಹೋದಂಗ ಆದ್ರುೂ ಹ ಎಮರ್ಜೆನ್ಸಿ ಆ ಒಂದು ಇದಕ್ ಏನದ ರುಟೀನ್ಗ ನಾವು ಹಾ ಅದನ್ನ ಒಬ್ಕೊಂಡ್ಬಿಡ್ತೇವಿ ಹಾ ನಾ ಹಿಂಗಗೆ ಇರ್ಬೇಕು ಯಾಕ ಅಂದ್ರೆ ಇದ್ ನನ್ ಜೀವನ ಹಿಂಗೆ ಐತಿ ಮುಂಚೆ ಕೇಳಾಕ್ದೆಲ್ಲ ಇ ಅದನ್ ಮಾಡ್ಬೇಕು ಇದನ್ ಮಾಡ್ಬೇಕು ಹೆಂಗೋ ಏನೋ ನಮ್ಗ ಅಷ್ಟ ಹಿಂಗ ಇರ್ತೈತಿ ಉಳ್ದವ್ರ ಎಲ್ಲಾ ಇಂಜಿನಿಯರಿಂಗ ದವ್ರು ಮಸ್ತ್ ಸಂ ಚೆನ ಕೆಲ್ಸ ಮಾಡ್ತಾರೋ ಮುಗಿದ್ ಮತ್ ಮಂದ್ ಸಂಜಿಕ್
ಹಂಗ್ ಅನ್ನಿಸ್ತೇತಿ ಬಟ್ ಆಕ್ಚುಲಿ ನಮ್ದೇ ಆರಾಮ ಇರ್ತೈತಿ ಅವ್ರ ಏನದ ಮುಂಜಾನಂತ ನೈನ್ ಟು ಫೈವ್ ವರ್ಕ್ ಮಾಡಿ ಪಂದ ಮೊಕ್ಕಳ ತಿಂಡ ಮಡತೆ ಸಕರೆ ಇರುತವ್ರ
ಡಿ ಮಾಡಿ ಕುಂತ ಕುತ್ ಕುಸಕ ಆಗರ್ದ ಇದ್ ಬಿಡೋಕ್ಕು ಆದ್ರೂ ಶನಿವಾರ ರವಿವಾರ ಮತ್ ಪಾರ್ಟಿ ಮಾಡ ಅದ ಮಾಡ ಇದು ಮಾಡಾ ಅಂತ ಅಡ್ಯಾಡ
ಈ ನಮ್ದೇ ಚಛಲೋಲಿ ಯಾವಾಗ ಬೇಕಕ್ ಅವಾವಾಗ ಹೋಗ್ಬೋದು ನಾವು ಅಕಸ್ಮಾತ್ ಏನ ಇಲ್ಲ ಅಂದ್ರ ಆರಾಮ್ ಮನ್ಯಾಗ ಇರ್ತೀವಿ
ಹ ನಮ್ದ್ ನಾವ್ ಬಂದ್ ಮಾಡ್ಕೊಂಡು ನಮ್ಗ ಇಷ್ಟ ಇದ್ರ ಮಾಡ್ಬಾ ಇಷ್ಟ ಇಲ್ಲ ಅಂದ್ರ ರೊಕ್ಕ ಬೇಕಾ ಮಾಡ್ಬೇಕು ರೊಕ್ಕ ಬೇಡ ಸರಿ ಹೋಗಂದ್ ಮೂಲ್ ನಮ್ದ್ ನಾವವು ಮಜ್ ಮನ್ಯಾಗ ಮಜಾ ಮಾಡ್ಕೊಂತ ಇದದ್ ಬಿಿಡೋನು ಆತರ ನಮ್ ಯಾರು ನೀ ಯಾಕ ಬಂದಿಲ್ಲ ಅಂತ ಕೇಳಲ್ಲ ಏನಿಲ್ಲ ಇಷ್ಟ ಇದ್ರ ಬಾ ಇಷ್ಟ ಇಲ್ಲ ಅಂದ್ರ ಬಿಡು ಹಾ ನಮ್ ಲೈಫ್ ನಮಗ ಇರ್ದ ಇನ್ನೊಬ್ಬರು ಕೈ ಕೆಳಗ ನಾವೇನ್ ಕೆಲ್ಸ ಮಾಡ್ತಿರಲ್ಲಾ ಒಂದ ಮತ್ತ ಏನ ಒಂದಿಷ್ಟ ದಿನ ಸ್ಟಾರ್ಟಿಂಗ್ ಒಂದ್ ಎರಡ್ ತಿಂಗಳು ನಮಕ್ ಹೆಂಗಗುತ್ತೆ ಯಾವುದು ರೋಗಿಗಳು ಬರಲ್ಲ ಏನಿಲ್ಲ ಹ ಬಾಳ ಒಂದ್ ಐದಾರ ತಿಂಗಳಂತ ನೈಟ್ಗೋ ಖಾಲಿಂದಿರ್ಬೇಕ ಆಮೇಲೆ ಬರ್ ಬರ್ ಬರ್ ಬರ್ತಾ ಹಾ ಒಬ್ಬ ಒಂದೊಂದ ಒಂದ್ ಒಂದ್ ರೋಗಿಗೂ ನಾವು ಇದನ್ ಮಾಡಿದ್ವಿ ಅಂದ್ರ ಕಡಿಮೆ ಮಾಡಿ ಕಲ್ಸಿದ್ವಿ
ಆದ್ರೆ ಏನ್ ಗೊತ್ತು ನಾವ ಒಂದು ಕೇಸ್ ನೋಡಿನಿ ಏನಂತಂದ್ರೆ ಅಲ್ಲಿ ಡಾಕ್ಟರ್ ಬಂದಿದರು ಹೊಸೊಬ್ರು ಬಂದಿದ್ರ ಅವರು ಜಸ್ಟ್ ಮುಗುಸಿ ಮುಗಸ ಬಂದಾರ ಆಮೇಲೆ ಎಷ್ಟ ಇಾರ ಗೊತ್ತಂದ ಕನ್ಸಲ್ಟೇಷನ್ ಫೀಸ್ ನೂರು ರೂಪಾಯಿ ಇಟ್ಟಾರ ಅಲ್ಲಿ ಆಜು ಬಾಜು ಮೂವತ್ ರೂಪಾಯದಾಗ ಮಾಡಕತ್ತಾರ ಎಷ್ಟು ವರ್ಷಗಳಿಂದ ಮಾಡಕತ್ತಾರ ಅವರು ಹತ್ತು ವರ್ಷ ನಾನ್ ಸಣ್ಣಗ ಇದ್ದಾಗಿಲ್ಲಾನು ಮೂವತ್ ರೂಪಾಯನ ಐತ ಅವ್ರ ಕಡೆ ಆ ಮೂವತ್ ರೂಪಾಯ ದವ್ರ ಎಲ್ಲಾ ಕಡೆ ಪ್ರಸಿದ್ಧ ಆಗಿರ್ತಾರಿಲ್ಲಾ ಆ ಮೂವತ್ ರೂಪಾಯಿ ಬಾಜ ಅವ್ರ ಜೊತನೇ ಈಕಿ ಕಾಂಪೀಟ್ ಮಾಡಕತ್ತಾಳೆ ಈ ಡಕ್ರ್ ಬಂದ ನೂರು ರೂಪಾಯಿ ನೂರು ರೂಪಾಯಿ ಕೊಟ್ಟ ಅವ್ರ್ ತಾನ
ಅದೇ ಅದು ಎಲ್ಲಾನುನು ಡಾಕ್ಟರ್ ಅಂದ್ರ ಹ ಡಾಕ್ಟರ್ ಅಂದ್ರೆ ಇನ ಒಂದೇ ಬೇೇಳಳ ತಿಂಕ್ ಮಾಡಲ್ಲ ಇಲ್ಲ ನಾ ಇಟ್ಟ ಇಟ್ಟ ತಕ್ಷಣನ ನೋ ಇಷ್ಟು ಕಾಿಸ್ಲಿ ಇಟ್ಟನ ಅಂದ್ರೆ ಬರ್ತಾವ ಅನ್ನೋ ನಂಬಿಕೆನ ಇರಲ್ಲ ಹಂಗ ಸನ್ನದಿಂದ ಸ್ಟಾರ್ಟ್ ಮಾಡ್ಬೇಕು ಒಮ್ಮಿಗ್ಲೇ ಹೋಗಿ ಮೊಲ ಹಾಕ್ತನ ಅಂದ್ರ ಆಗಲ್ಲವ ಇ ಹೆಂಗಂದ್ರೆ ಆ ಮೆಡಿಕಲ್ ಅಂತ ಅಂದ್ರ ಆಮಿ ತರ ಇದು ಎಲ್ಲಾ ಓದುದುನುನು ಐದೂುವರೆ ವರ್ಷ ಮತ್ತ ಮೂರು ವರ್ಷ ಎಮ ಡಿ ಮಾಡ್ಕೋಬೇಕು ಪೇಪರ್ ಬರೀಬೇಕು ಆ ಫೆಲೋಶಿಪ್ ಈ ಫೆಲೋಶಿಪ್ ಮಾಡ್ಕೊಂಡ್ ಆತ್ ಹನ್ನೊಂದ್ ವರ್ಷ ಓದಿ ಕಂಟಿನ್ಯೂಯಸ್ ಹಗೆ ಮಾಡಿ ಮಾಡಿ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಆದಾಗ ಎಲ್ಲಿಗ್ ಬರ್ತವಂದ್ರ ಹಾ ಕೀರ್ತಿ ಪಟ್ಟ್ಯನ್ನು ಒಬ್ಬ ಒಬ್ಬಕ್ ತಾಳ ಅನ್ನೋದ ಒಂದು ಗೊತ್ತಕತಿ ಅಷ್ಟ
ಹಾ ಅದ ಕರ ಈಗ ನೋಡ್ತ ನಮ್ಮ ಮಾ ಬಿನ ಯಕ ಕಾಲಲ್ದಾಗ ಮುಗಸ್ಯಾನ ಎಂಬಡಿ ಮುಗಿತತು ಈ ಸ ಮತ್ ಹೋಗಣ ಕಲ್ಯಾಕಾಯಂತ
ಇನ್ನ ಕಲೀದ ಐತಿ ಯಾವಾಗ ಅವ್ರವರು ವಯಸ್ಸ್ದವ್ರಲ್ಲಾ ಮದ್ೆಯ ಆಾಗಿ ಮತ್ತತ್ ಒಂದೊಂದ್ ಮಕ್ಳ ಮಕ್ಕಳ ಇದ್ದವು ಅವ್ರ ಮಗಾಗಿ ಮಕ್ಕಳುರ್ತಾವ
ಬಾಯಕ
ಮದುವಾಗಿ ಆದ್ರೂ ಸಮಾಧಾನಲ್ಲೇ ಮಾಡ್ಬೇಕು ಅದ ಏನ್ ಹೇಳಿಲ್ಲ ನಾನ ಯಾವಾಗ್ಲೂ ಆಮಿ ಮನಸ್ಥಿತಿ ಇರ್ಬೇಕ ಮಲ ಹಾಕ್ತೇವಿ ಅಂತಂದ್ರ ಆಯ್ತು ಮುಗತ್ರಿ ಅಷ್ಟೇ
ನಾವ ಏನಂದ ಗೊತ್ತನ ಇದೊಂದ ಅರವತ್ತೈದ ಸಾವಿರ ರೂಪಾಯಿ ಕೊಡ್ತಾರ ನನಗೆ ಈ ಸದೆ ಎಪ್ಪತ್ತೈದು ಸಾವಿರ ಕೊಡ್ತಾರಂತ ಈ ಕಾಲೇಜ್ಾಗ ನಾ ಪಾಠ ಮಾಡಿದ್ರ ಅಂತಂದ ಹೋಗ್ಬಟ್ ನಂದ್ರ ನು ಜೀವನ ಪೂರ್ತಿ ಇ ಇದದೆ ಎಪ್ಪತ್ತೈದು ಸಾವಿರ ರೂಪಾಯದಾಗಾಗಿ ಕೊಡ್ತೀನಿ
ಅಷ್ಟೇ ಆಗುತ್ತ ನಮ್ಮ ಅಕ್ಕನೂ ಒಬ್ಬಕ್ದಳಲ್ಲ ಅವ್ರಪ್ಪಾ ಬಿ ಇ ಓ ಅ ಅವ್ರ ಅನ್ನ ಈಗ ಜಿಮ್ ಮಿಟ್ಟನ ಹುಬ್ಬಳಿ ಹುಬ್ಬಳಿ ಕೆಮಸ ಕಾಲೇಜಿತ್ಲ ಅ ಆದ್ರ ಬಜುಕ ಜಿಮ್ ಇಟ್ಟಾನ ಮತ್ತ ಅವರು ಇದನ್ ಮಾಡಕತ್ತಾರ ನಾವ ಯಾವ್ದ ನೀಟ್ ಕೋಚಿಂಗ್ ಸೆಂಟರ್ ಮಾಡ್ಯಾರ ಬೀವ ಎಲ್ಲರೊಪ್ಪ ಮತ್ತ ಎಲ್ಲಾ ಫುಲ್ ರೊಕ್ಕ ಐತಿ ದಧಾರ್ವಾಡದ ದೊಡ್ಡ ದೊಡ್ಡ ಕೋಚಿಂಗ್ ಹಾಕಿ ಎಷ್ಟ್ ರೊಕ್ಕಮಾಡತಾರ ಮಂದಿದ್ ರೆಕಾರ್ಡಿಂಗ್ ಕ್ಲಿಯರ್ ಮಾಡಕ್ಕಾಗ್ಲಿಲ್ಲ ಬಿಎಂಎಸ್ ಮಾಡ್ಕೊಂಡು ಎಂಡಿ ಮಾಡ್ಕೊಂಡು ಮತ್ ಮಾಡೋರ್ನೇ ಮಾಡತ್ತಾಳ ಬಿಟ್ರ ಗೌರ್ಮೆಂಟ್ ಹಾಸ್ಪಿಟಲ್ ಈಗ ಎಂಡಿ ಮಾಡಲ್ಲ ಅಂತ ಹೇಳಿ ಯಾವತ್ತೂ ಎಲ್ಲಾ ಯಾಕೆ ಎಲ್ಲ ಸೇರಿಸಿ ಸೇರಿಸಿ ಕಿನ್ನ ಎಲ್ಲಾ ಅಲ್ಲಿ ಇದನ್ ಮಾಡ್ಯಾರ ಬಾಳ್ಕಿಲ್ ಇದನ್ನ ಸಹಾಯ ಮಾಡಿದಾರ ಅವ್ರ ಪಪ್ಪ ಹಿಂಗ ಮೆಟ್ಟಿಗ್ ಹತ್ತಿದ್ಪ್ಪಾ ನಮ್ಗೆ ಯಾರಂಗ್ ಮಾಡ್ತಾರ ಹೇಳಿ ಈಗೇನ ನಮ್ಮನೆಗೆ ನಂತರ ಹೋಗ್ತಾ ಆಯುರ್ವೇದ ಓದ್ತೀನಿ ಮುಂದಿನ ಅಧ್ಯಾಯ ಮಾಡಬೇಕು ಮತ್ತ ಇದನ್ನ ಏನದ ನಿಂಗ ಇದನ್ ಹೋಗ್ಬೇಕತಿತ್ತ ಅಂದ್ರ ಮುಂಚೆನ ನೀಟಗ ಚಂತಂಗಗೆ ಓದ್ಬೇಕಿಲ್ಲ ಇದ್ದ ಇಷ್ಟ
ಒಬ್ಬರು ಡೆಸ್ಟಿನೇ ನಮ್ ಹಣೆಬರ ಎಲ್ಲಿರುತ್ತೋ ಬಂದರು
ಹಂಗ ಅನ್ಕೊಂತವಾ ಅಷ್ಟೇ ಈಗ ಅಕ್ಷತಾ ಏನೈತಿ ಏನೈತಿ ಅಂತಂದ್ರ
ಅಕ್ಕಿದು ಏನು ಏನು ಇಲ್ಲ ಅಕ್ಕಿದು ಏನು ಇಲ್ಲ ಇಲ್ಲ ನೀವು ಹೆಂಗ್ ಅನ್ಕೊಂತೀರಾ ಇಲ್ಲ ಇಲ್ಲ ಹಾಕಿನ ನೋಡು ಮೆಡಿಕಲ್ ನೋಡ ಎದಕ್ ಅಂತಿರ್ ಗೊಾ ಅವ ಹುಡುಗಿಯರ ಹಾಕನ್ ಫ್ರೆಂಡ್ ಓದ್ಲು ಅಂತ ಅಂದಕಿ ಬಂದ್ ಹಾಕಿದ್ದು ಆಸೆ ಆಗ್ತಾ ಇದೆ ಅಂದು ಮುಂದೆ ಮುಂದೆ ಬಂದು
ಇದು ಬ್ಯಾಸರ ಬಿಟ್ಟದೆ ಸೆಕೆಂಡ್ ಇಯರ್ ಬಂದಕೂಲೆೇ ನಾನು ನಮ್ಗೆಳ್ತಿಯರ್ ನೋಡನೆ ಹೋಗಿದ್ನ ಆದರೆ ಏನು ಸಣ್ಣ ಕಿದ್ದಾಗಿಂದ ನಾನು ಏನದ ಡಾಕ್ಟರ್ ಆಗ್ಬೇಕಕ್ ಅನ್ನೋದ ಇತ್ ಬಿಡ್ ನನಗ ಆದರೆ ನನ್ನ ಮಾರ್ಕ್ಸ್ ಗಳು ನೋಡಿದಾಗ ಎಲ್ಲದು ನೋಡಿದಾಗ ಹೆಂಗ್ ಅನಿಸ್ತೈತಿ ಆಮೇಲೆ ಲಾಂಗ್ ಟರ್ನ್ ಮಾಡಿದರೆ ನೋಡಿ ನಾನು ಇನ್ನೊಂದ್ಸಲಿ ಲಾಂಗ್ ಟರ್ನ್ ಮಾಡಿದರೆ ನನಗೂ ಅರ್ತಕೈತೆೇನೋ ಅನ್ನೋ ಒಂದ ಮನಸ್ಥಿತಿ ಅಷ್ಟೇ ಅದು ಎಲ್ಲರಿಗೂ ಇಷ್ಟ ನಾನು ಸಣ್ಣಕಿ
ಏನ್ ನಿನಗ್ ಅರ್ಥ ಆಗ ಇಲ್ಲಂತ ಅಲ್ಲದ ನನ್ಗ್ ಅರ್ಥ ಆಗೈತಿ ಆ ಮೂಮೆಂಟ್ ಆ ಪ್ರೆಷರ್ ಒಳಗ ಬರಂಗಿಲ್ಲ ಅಷ್ಟ
ಹ್ಮ್ ಅಷ್ಟೇ ಅದು ಮ ಮತ್ತೆ ಎಲ್ಲಾನು ಇದ ಕಂಟ್ರೋಲ್ ಮಾಡ್ಕೊಬೇಕ ಹ,
ತಗೊಂಡ ಆ ಪೇಪರ್ ಬಿಡಸಿದ ಅಂದ್ರ ನೀಮಾಡ್ತರಲ್ಲ
ಎಲ್ಲರೂ ಮಾಡ್ತಾರಾ ಅದನ್ನು ಆ ಟೈಮ್ ಆಗೆ ಬರಲ್ಲ ಅದು ಹಂಗೆ ಇರುತ್ತಲ್ಲೆ ಮತ್ತೆ ಪೇಪರ್ ಗಳು ಅಂದ್ರನ ಹೆಂಗೆ ಯಾವದಾದ್ರು ಬರುದ ಇರ್ಲಿ ಟಿಕ್ಕಕುವ ಇರ್ಲಿ ಯಾವದಾದ್ರು ಪೇಪರ್ಗಳಗಳು ಅಂದ್ರ ಎಲ್ಲರೂ ಟಾಪ್ ಆಗಬೇಡ ಅಂದ್ರೆ ಆ ಟೈಮ್ಗ ಹೊರಗೆರೆಕ್ಟ್ ಆಗಿ ಪಟ್ ನೆನ ಬಂದಿರ್ತೈತಿ ಅಷ್ಟೆ, ಉದಾವ್ರನ್ನ ಕಂಪೇರ್ ಮಾಡಿರ
ಈಗ ನಮ್ ಕಾಲೇಜ್ನಗ ನೋಡ ಅವರು ಯಾವ ಟಾಪರ್ ಯಾವ ಸೀಮಾ ಟಾಪರ್ಸ್ ಅವ್ರಲ್ಲಾ ನಂಗಿರ
ಅಂಗಲೆ
ಡೌಟು ಸಂಂತ
ಾಪರ್ಸ್ ಏನ ಓಹಾ ಡಿಸ್ಟಿಂಕ್ಷನ್ ಮಾಡ್ಯಾರ ಎಪ್ಪತ್ತೈದು ಎಪ್ಪತ್ತ ಎಂಟ ಮಾಡ್ಯಾರ ಅವೇನ ಬರಯುವುದು ಮೆತಡ್ ಅಂದ ಅವ್ರಿಗೂ ಗೊತ್ತಿಲ್ಲದ ನಮಗೂ ಗೊತ್ತಿಲ್ಲ ಅವ್ರಿಗೆ ಗೊ ತ್ತಿದ್ದಿದ್ದು ನಮಗ್ ಗೊತ್ತತಿ ಆ ಒಂದ್ ಎರಡ್ ಪೇಪರ್ ಚಕ್ ಮಾಡೋರು ಒಂದ ಆಮೇಲೆ ಇಲ್ಲಿವು ಕಾಲೇಜ ದವ್ರು ದಿನ ಆಟ ಹೆಂಗ ಹೆಂಗ ಇರ್ತಾರ ವರ್ಕ್ ಹೆಂಗ ಹೆಂಗ್ ಮಾಡ್ತಾರತ್ ನೋಡಿ ಅವರ್ಗಟ ಪ್ರಾಕ್ಟಿಕಲದಾಗಾತ ಹೆಚ್ಚಿ ಮಾರ್ಕ್ಸ್ ಕೊಟ್ಟಾರಾ ಇಲ್ಲಾ ಅಕಿನು ಮಾರ್ಕ್ಸ್ ನೋಡಲ್ಲ ಎಲ್ಲಿ ಎಂಬತ್ತಕ್ಕೆ ಎಪ್ಪತ್ತರೋಂಬತ್ತು ಎಪ್ಪತ್ತ ಎಂಟ ಅದಾವ ಅಕಿನೋವು ಅದಕ್ಕಿಂತ ಕೆಳಗೆ ಯಾವದೂ ಇಲ್ಲ ಇಲ್ಲಾ ನಮಗ್ ಎಪ್ಪತ್ ನಾಲ್ಕು ಎಪ್ಪತ್ತಾರು ಅದಾವ ಅಲ್ಲೇ ಒಂದೊಂದ್ ಪೇಪರಿಗಿನ ಅಷ್ಟು ಹೋದ್ರ ಅಲ್ಲಿ ಹೋಗಿರತೈತಿ ಬರಯುವುದ್ರಾಗ ಮತ್ತ ನಮುವು ಎಷ್ಟ ಅದಾವ ಐವತ್ತ್ ಮೂರು ಐವತ್ ನಾಕಅದಾವ ಅಲ್ಲಿ ಹೋಗೇತಿ ಇಂಟರ್ನಲ್ನು ಆಕಿಗೆ ಎಷ್ಟ ಹದ್ನೈದಕ್ ಹದ್ನಾಕ್ ಹದಿಮೂರ ಹಿಂಗ ಅದಾವ ನಮ್ಗೆಲ್ಲಾ ಎಂಟ ಒಂಬತ್ತ ಅದಾವ ಎಲ್ಲಾ ಮಾರ್ಕ್ಸ್ಗಳು ಸೇರಿ ಅವ್ರದು ತೊಂಬತ್ತೊಂದ ಬಂದಿರ್ತೈತೆ ಮತ್ತ ತೇರಿ ಒಳಗೂ ಆಕಿ ನಮ್ಗಿಂತ ಹಾ ಮತ್ತ ತೇರಿ ಒಳಗು ನು ನು ನಮ್ಗಿಂತ ಚಲೋನ ಮಾಡಿದಾಳ ಬಿಡಕಿ ನಮ್ ಅರವತ್ತು ಮೂರು ಅರವತ್ತೆಂಟು ಇದ್ದಎಲ್ಲಾ ಎಪ್ಪತ್ತೈದು ಎಂಬತ್ ನಾಕು ಹಿಂಗ ಅದಾವ್ ಸಂಸ್ಕೃತ ಎಲ್ಲಾ ಉಳದಿದ್ದ ಸಬ್ಜೆಕ್ಟ್ ನನು ಅಷ್ಟೇ ಮಾಡಿದಾಳ್ಬಿಡು. ಅದ್ರು ಒಂದ್ ಲೆವೆಲ್ಗೆ ತೆರಿನೂ ಚಲೋಗ್ಯಾವ ಮತ್ತೆ. ಪ್ರಾಕ್ಟಿಕಲ್ದವರು ಸಪೋರ್ಟ್ ಮಾಡ್ಯಾರಲ್ಲಕೀಗೆ
ಅಂತ ನಂಗ ಇನ್ನೊಂದ ಏನಲ್ಲ ಸತಂಗೋ ಇಲ್ಲಿ ಏನಮ್ಮ
ಮ್ಯಾಟರ್ ಆಗ ಯಾರೋ ಹೇಳಾಕತಿದ್ರ ನೋಡು ಇವತ್ತು ಸನ ಕ್ಲಾಸ್ನಾಗ ಹೇಳಾಕಟ್ಟಿದ್ಲಾನೊಡು. ಅವ ಈ ಸಬ್ಜೆಕ್ಟ್ ಉಳ್ಸ್ಕೊಂಡ್ ಅವ್ರ ಪಪ್ಪಾನ್ ಫ್ರೆಂಡ್ ಮಗಳು ಯಾರೋ ಗೋಲ್ಡ್ ಮೇಲೆಲಿಸ್ಟ್ ಅಂತ ಅದ್ರಾ ಅಕಿಗಿಗೇನು ಮಾಡಕ್ ಆಗ್ಲಾರ್ದ ಎಲ್ಲ ಟೀಚರ್ ಪೋಸ್ಟಗ ಹೋಗ್ಯಳ ಅಂತ ಮತ್ತ ಈಗ ನೋಡ ನಮ್ಮ ಶಿಲ್ಪ ಮೆಮಾನ ಇಲ್ಲಾ. ಗೋಲ್ಡ್ ಮೆಡಲ್ ಷ್ಟ ಎನಟೈಮಿಗೆ ಗೋಲ್ಡ್ ಮೆಡಲ್ ಷ್ಟ ಹಾ ಆಕಿ ಎಲ್ಲಿ ಪ್ರಾಕ್ಟೀಸಿಗೆಗೋಕ್ಕಾಳ ಏನ್ ಮಾಡ್ತಾರೆ. ಅ ಇಗ ಇನ್ನು ಇಲ್ಲ ಪಾ. ಡಾಕ್ಟರ್ ಅನ್ನಂಗಿಲ್ಲ ಇಲ್ಲ ಸುಮ್ ಹಾ ಗೊಡ್ರಿ ಸರ್ ಅವರಿಗೂ ಹು.
ಮೈಂದೂರ್ಗ ಇದ ಏನು ಇಲ್ಲೇ ಇಲ್ಲ ಈ ಇನ್ನೇನು ಇದನ್ನೇ ಬರಲ್ಲ ಅವ್ರಿಗೆ ಇದ್ರಾಗ. ಬೇಕಲ್ಲಿ ಏನು ಇಲ್ಲ ಅವ್ರಗ ಇದು ಬರೀ ಆರಟಮ ಒಂದೇ ಅದುವು. ಅನ ಟಮ್ ಎದು ಗೊತ್ತಾ ಮೂರು ಮೂರು ಸಲ ಓದ ನಲ್ಲ ಅದು ಬರ್ತೇತಿ
ಅಷ್ಟ ಅವ್ರಿಗೆ ಪಾಠ ಒಂದ್ ಮಾಡಕ್ ಬರ್ತತಿತ್ಯಾ ಅಂಜಿಸಕೊಳಾಕಟ್ಟ ಬರುತ್ತ ಅಷ್ಟ ನೋಡಿಗ ದೊಡ್ಡ ದೊಡ್ಡ ಕಂದ್ ಮಾಡಿ ನೋಡಿ ಅಷ್ಟ
ತಗೊಳ್ಳಿ ಏನಾರ ತಗೊಳ್ಳಿ ಎಲ್ಲಿಗ್ ಬರ್ತಾರ ನೋಡ್ತವಿ ನಾವು ಇಲ್ಲಿ ಇರ್ತೇವಿ ಅಷ್ಟ ತಿವು ಅಂತ ಇರ್ತಾರಲ್ಲಿ
ಹೂಲೆಪ್ಪ ಅಷ್ಟೇ.
ನೋಡಿ ನಾವು ನೋಡಕ
ತಿನ್ನಅವಿಗೆ ಮತ್ತ ಹಂಗ್ ನೋಡಿದ್ರ ಎರಡು ತರ ಐತವ ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಜು ಐತೆ ಥೆರಾಟಿಕಲ್ ಐತೆ ಮತ್ತ ಆಟಿಟ್ಯೂಡ್ ಐತಿಯಾ ಡಾಕ್ಟರ್ ಆಟಿಟ್ಯೂಡ್ ಐತೆ
ನೋಡ್ಲಿ ನಂಗು ಊಟ್ಟ ಶ್ರುತಿಮಾಮ್ ಕ್ಲಾಸ್ ನ್ಯಾಗ ನಿದ್ದಿ ಬರಲ್ಲ ಮತ್ತೆ ಮಂಜುಳಾ ಮ್ಯಾಮ್ ಕ್ಲಾಸ್ ನ್ಯಾಗ ನಿದ್ದಿ ಬರಲ್ಲ.
ಅ ಇಲ್ಲ ಮಂಜಳಾ ಮ್ಯಾಮ್ ಕ್ಲಾಸ್ನ್ಯಾಗ್ ಮಾತ ನಿದ್ದ ಬರದ ಯಾಕಂದ್ರೆ ಅವ್ರ- ಸ್ಪೀಡ್ ಪಿಕಪ್ ಆಗಲ್ಲ ಅಂತ ನನಗ ಆದ್ರ ಏನಷ್ಟ ನ ಒಂರ ಫುಲ್ ವಿತ್ ಅವರ್ ಹೆಂಗ ಐತಿ ಅಂತಂದ್ರ ಒಂಥರ ಅವುರುದ ಒಳಗಡೆಯಿಂದ ಬಂದೈತಿ ಪಾ ಅದೇನು ಅದ್ನ್ ಕೇಳ್ಬಕ್ ಅನಸ್ತೇತಿ ಒಳ್ಳೆ ಮಳಿಏನ್ ಬಾಳ ಚಂದ್ ಹೇಳಾಕತ್ತಾರ ಇವ್ರ ಅವರು ಅವ್ರ ಮುಕ್ಕ ಅಂತ ಅ ಇದನ್ ಕೊಡದ ಹ